ನಮಸ್ತೆ ರ್ ಆರಾಮ್ದ್ರ ಅಲ್ರರಿ,
ಹ್ಮ್ ನೀವ್ ಆರಾಮ ಇದಿದ್ರ ನಾವ್ ಆರಾಮ ಇದ್ದಂಗ್ರೀ ಸ್ವಲ್ ರ
ಅದೇ ಅದ ನಾವ್ ಹೇಳ್ಬೇಕ್ರೆ ನೀವು ಗೌಡ್ರು ನೀವ ಆರಾಮ ್ರ ನಾವವು್ ಆರಾಮಂಗಿದ ಮತ್ತ ಏನ್ೀ ಎಿ ಟಿವ ಆದಾದ ನೋಡ್ತಾರಲ್ರರಿ,
ಹ ನೋಡ್
ಇತ್ತೀಚಿಗ ಒಂದ್ ಸೀರಿಯಲ್ ಬರುತ್ತದೆ ಟಿವಿಯಲ್ಲಿ ನೋಡಿರಿ ಮಹಾಭಾರತ ಕ
ಮಹಾಭಾರತ ಅದು ಹಾಕ್ಲ ಟಿವಿಯಲ್ಲಿ ಹಾಕ್ಲಕತ್ತ ಮತ್ತ ಒಂದ
ಹ್ಮ್ ಆದದೇ ಅದ ಆಕ್ ರಿಪೀಟ್ ರಿಪೀಟ್ ಹಾಕತಾರ ಬಟ್ ಅದು ಫಸ್ಟ್ ಹಿಂದಿ ಒಳಗಿಂದದ ಹಿಂದಿ ಒಳಗೆ ಅವ ಟೆಲ ಕಾಸ್ಟ್ ಆಗಿ ಕಂಪ್ಲೀಟ್ ಆಗಿರೋದು, ಅದಾದಳೆ ನೆಕ್ಸ್ಟ್ ಕನ್ನಡದೊಳಗೆ ಇವಾಗ ಆ ಆತದೆ ನೋಡ್ರಿ, ಹ್ಮ
ಹೌದ್ರಿ,
ಹ್ಮ ನಾವರ್ತ ಸ್ಟೋರಿ ನೋಡ್ರಿ ಏನ್ರಿ ಕಂಪ್ಲೀಟ್ ಆಐ,
ಮಹಾಭಾರತ ಸ್ಟೋರಿ ಅಂದ್ರ ಮನ್ಯಾಗದ ಹಚ್ಚಿರ್ತರಿೀ ಅರ್ಧ ಮರ್ಧ ಅರ್ಧ ಮರ್ದ ನೋಡ್ದಂಗ ಇದದ್ರಿ.
ನಿಮ ಪ ಯಾರ್ ಸ ಯಾರ್ ಯಾರ್ ಕರೆಕ್ಟ್ ಅಂತ ಹೇಳ್ತರಿ ನೀ್ ಯಾರ ಯಾರ್ ದಾರಿ ಕರೆಕ್ಟ್ ಅಂತ ಹೇಳ್ತೀರಿ. ಪಾಂಡವರು ಕರೆಕ್ಟ್ ಅಥವಾ ದುರ್ಯೋಧನ. ಕಕ್ಟ್
ನಮಗ್ರೀ ಆದ್ರೆ ದುರ್ಯೋಧನ ಅದು ತಪ್ಪ ಮಾಡ್ಬೋದಾಗಿತ್ರಿ.
ದುರ್ಯೋಧನ ನಿಜವಾದ ಹೆಸರ ಏನ್ ಗೊತ್ತರಿ ಸುಯ್ಯೋಧನ ಅಂತ
ಹ ಅದು ಸೂರ್ಯೋಧನ ಅಂದ್ರರು ದುರ್ಯೋಧನೀ ವ ತನಂದ್ ಅವ ಸುಯೋಧನ ಅಂತನು ಕರೀಬುದ್ರಿ ದುರ್ಯೋಧನಂತ,
ಹ್ಮ್ ಸುಯ್ಯೋದ ಅವನ್ ನಾವು ನಿಜವಾದ ಹೆಸರ ಆಮೇಲೆ ದುರ್ಯೋಧನದುರ್ಯೋನ ಅಂತ ನಾ ಕರೆ
ಹ್ಮ ಹ್ಮ ಹ್ಮ ಮತ್ತ ಕೆಲ್ಸ ಮತ್ ಇದ್ ಮಾಡದ್ನಲ್ರಿ ರಿಚೆ ಶೇರಿಜೇಕ್ಕರೆ ಅದ್ಕಲ್ಲಿ ಅವನಿಗೆ ಸುಯ್ಯುದನ ಇದೆ ದುರ್ಯದನ ತ್ರ
ಹ್ಮ್ ಯಾರು ಗಂಧಾರಿ ಗೊತ್ತತದಲ್ರಿ ದೃತ್ರ್ ಇದು ಯಾರು ದುರ್ಯೋಧ ನನ್ ತಾಯಿ ಹಾಗ ಶಿವ ಹೊರ ಕೊಟ್ ಟ್ಟಿರ್ತಾನಂತ ನೂರ ಒಂದು ಮಕ್ಕಳ ನೂರ ಮಕ್ಕಳು ನಡೆಯುವಂತ್ದು
ಹಾ ಹಾ ರ್ ನೂರ ಒಂದ್ ಮಂದಿರಲ್ರಿ ಕರವರು
ಅವರವರು ನೂರ ಒಂದ್ ಮಂದಿ ನೂರ ಒಂದ್ ಮಂದಿ ಹೆಂಗಾಗಿರುತ್ತೆ ಯತ್ತನ್ ಕೇಳ್ರಿ ನೂರ ಮಂದಿ ಗಾಂಧಾರಿ ಮಕ್ಕಳು ಗಾಂಧಾರಿ ನ ಗರ್ಭವತ್ ಆಗಿರತ್ತಾಳೆ ಬಟ್ ಅಕಿ ಮಕ್ಳ ಆಗ್ತಿರಲ್ಲ ಎರಡು ವರ್ಷ ಮೂರು ವರ್ಷ ಕಾಯ್ತಾಳ ಅದಾದ್ಗಳು ಏನ್ ಮಾಡ್ತಾರ ರಾಜಾಗ ದುರತ ಅಷ್ಟ ಇರುತಲ್ಲ ಅಂವನ್ಗಂಡ ಬೇಸರ ಆಗಿಬಿಡುತ್ತೆ ಅವಾಗ ಏನ್ ಮಾಡ್ತಾರ ಗಾಂಧಾರಿ ಜೊತ ಒಬ್ಬಕ್ಕಿ ಸೇವಕ್ಕಿ ಬಂದಿರ್ತಾಳ
ಹ
ಆ ಸೇವೆಕಕ್ಕಿ ಕೂಡ ಅವ ಸಂಬಂಧ ಇಡುವಂತಂದ್ರತ ಅಷ್ಟ
ಹ
ಅವ ಆಕೆಯ ಮಗಳು ಲಾಸ್ಟಿ ಕೊನೆ ಒಬ್ಬಳ ಮಗಳ ಇರ್ತಾಳ ಅಕ್ಕಿನ ಹೆಸರಿ ಎನ್ದ ಅಕೆ ನೂರಾ ಒಂದದಕಿ ಹ್ಮ್
ಹ್ಮ್ ಹ್ಮ್ ಎಲ್ಲ ಗೊತ್ತಿದನಕ ಅಂತರಿ ಮಹಾಭಾರತ ನ ನೋಡಂಗ ಕಾಣ್ತೀರಿ ನೀವು
ಎಲ್ಲರಿ ಬಾರ್ ನೋಡವ್ರಿ ಆ ನೂರು ನೂರು ಜನಕ್ಕ ಅಕಿ ಒಬ್ಬಕ್ಕನೇ ತಂಗಿ
ಹಾ
ಹ್ಮ- ಏನಾಗಿರ್ತವೆ ಗಾಂಧಾರಿ ಗಾಂಧಾರಿ ಕ್ ಕಾನಸ್ತ್ರಿತಾ ಇರ್ತ ಗೊತ್ತದಲ್ರ ನೀ
ಹ ಕಣ್ಣಿ ಬಟ್ಟಿ ಕಟ್ಟಿತಾರಲ್ರಿ ಅದು ಎದಕ್ ಕಟ್ಟಿತಾರ ಅನ್ನೋದು ಗೊತ್ತಲ್ ನಿಮಗೆ
ಹಾ ಗೊತ್ತಾದ್ರೆ ತನ್ ಗಂಡ ಒಬ್ಬನೇ ನನ್ನ ಗಂಡ ಒಬ್ಬನೇ ಕಣ್ತ ಕಣಿಲ್ಲ ನಾನು ನಾನ್ ಹಂಗೆ ಕಣ್ತರ್ಕ ತಿಗಾಡ್ಲಿ ಅಂತ ತಾನು ಮನ್ಸಿಗೆ ಹಚಣ್ಗಸ ಇನ್ನು ದೃತಾರಾಷ್ಟ್ರನ್ ಕೂಡ ಮದ್ವೆನನೆ ಆಗಿರಲ್ಲ ಅದ್ರಲ್ಲೂ ಕಣ್ಣಿಗೆ ಬ್ಬತ್ತೆ ಕಟ್ಕೊಂಡ್ ಇರ್ತಾಳ್ ಅವ್ಳು ಸ
ಅದ್ರ ಹಂಗ ಆಗನ್ ಆಗಿನ ಕಾಲ್ದುು ಮನ್ಷ್ಯರದ ಹೆಂಗ ಮೈನ್ಡಸೇಟ್ ನೋಡ್ರಿ
ಹ್ಮ್ ಅದ ಇವವಾಗಿಲ್ಲ ಬಿೇಡ್ರಿ ಅದ ಇವವಾಗಿಲ್ಲ ಬಿೇಡ್ರಿ ಅವಾಗ ಇನ್ನು ಮದ್ೇನೇ ಆಗಿರ್ಲಿಲ್ಲ ಜಸ್ಟ್ ಹೆಣ್ಣ ಕೇಳಕ್ ಹೋಗಿದ್ರು ಹ ಅವಾಗ ಆಲ್ರೆಡಿ ತನ್ನ ಗಂಡನಂತ ಸ್ವೀಕರಿಸಿ ಅವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದು ಸರ್
ಹಾಗೇನ ಪ್ರೀತಿ ಈಗಿನ ಪ್ರೀತಿ ನೋಡ್ರಿ
ಅವ ನೋಡ್ರಿ ಹ್ಮ್ ಅದು ಆಗಲ್ಲ ಬಿೇಡ್ರಿ ಶಿವ ಅವರ ಕೊಟ್ಟಿರ್ತನಾಕೇಗಿ ಗಾಂಧಾರಿಗೆ ನೂರ್ ಮಕ್ಳ ಆಗದು ನೂರು ಮಕ್ಳು ಶಿವ ವರ ಕೊಟ್ಟಿರ್ತಾನ ಅದೇನಾಗುತ್ತ ಆಮೇಲೆ ಧೃತ ರಾಷ್ಟ್ರನ್ನೋ ಒಂದು ಜನ್ಮದೊಳ ಒಬ್ಬಕಕ್ಕೆ ನೂರ್ ಮಕ್ಕಳಿಗೆ ಜನ್ಮ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ ಆಮೇಲಿ
ಹ್ಮ್ ಹ್ಮ್ ಹ್ಮ್
ಕೋಪಗೋಣ ಎಸಿಂದ ಅವ ಗರ್ಭವತಿ ಆಗಿರ್ತಳಲ್ಲ ನಂದ್ರ ಹೊಟ್ಟೆ ಹೊಡ್ಕೊಂತಾಳೆ ಹೊಟ್ಟೆ ಹೊಡ್ಕೊಂಡು ಒಡ್ಕೊಂಡು ಹೊಡ್ಕೊಂಡು ಒಳಗಡೆನೆ ನೂರ್ ಚೂರ ಆಾಗಿಿರ್ತಾವ ಅವು
ಹಾ ರೀ
ನೂರ್ ಚೂರ ಆಗಿರ್ತವ ಆಮೇಲೆ ಏನ್ ಮಾಡ್ತಾಳ ಕಿ ಒಬ್ಬ ಮೇನ್ ಅಜ್ಜಿ ಇರ್ತಾಳೆ ಇವ್ರು ಯಾರಂದ್ರೆ ಧೃತರಾಷ್ಟ್ರ ಅವ್ರ ತಾಯಿ
ಹ
ಧೃತರಾಷ್ಟ್ರ ಅವ್ರ ತಾಯಿ ಮಲತಾಯಿ ಇರ್ತ ಆಕೆ ಅವ್ರನ ಮಗನ್ನ ವೇದವ್ಯಾಸ ಅಂತೇನ ಯಾರ ಇರ್ತಾರ ವೇದವ್ಯಾಸನ ಕರೆಸಿ ಆ ನೂರು ಚೂರುಗಳನ್ನ ನೂರು ಮಡಿಕೆ ಒಳಗಾಕಿ ನೂರು ಮಕ್ಕಳನಾಗಿ ಮಾಡ್ತಳ
ಹಾ ರೀ
ಗೊತ್ತದಲ್ರ ಮುಂಡಿದೆರಡು ಸ್ಟೋರಿ ನೀವು ನೆಕ್ಸ್ ಹಲಾಕ್
ನಮ್ಮ ಇದು ಅಂದ್ರ ನಮರ್ದು ನೋಡನ್ರಿ ಅಷ್ಟೊಂದು ನಾ ಗೊತ್ತಿಲ್ರಿ ನಮಗ
ಹ ರ ನೋರು ಚೋರು ಇದ ನೂರ್ ಮಕ್ಕಳ ನಾಯ್ ಮಾಡ್ತಾರೆ ಫಸ್ಟ್ನೇದು ಧೃತರಾಷ್ಟ್ರ ಜನ್ಮ ಜನ್ಮ ತಾಳ್ ತಿರ್ತನಲ್ಲ ಅವಾಗ ಹೆಂಗಾಗಿರುತ್ತ ಅಂತ ಗೊಟ್ಟ ಪೂರ್ತಿ ಪ್ರತಿಿಯ ಒಳಗೆ ಎಲ್ಲಾ ಅಲ್ಲೋಲ ಕಲ್ಲೋಲ ಆಗ್ತರತ್ತಂತೆ
ಇದೆಲ್ಲ ಕೂರದಾಗ ಶ್ರೇಷ್ಠ ನ ಕರೋನಾ ಅನ್ನಿಸ್ತದ
ಹಲೋ
ಎಲ್ಲಾ ಮನಸ್ಸ ಕನ್ನಣ ಅತದೆ ಹ
ಹ್ಮ್ ಅದು ಮತ್ತ ಇನ್ನೊಂದು ಕುಂತಗ ಒಂದು ಬೇರೆ ಸ್ಟೋರಿರಿ ಕುಂತಿ ವ ಯಾವ ಅತ್ಯಂತ ಕೋಪ ಮುನಿ ಯಾರ್ ಹೇಳ್ರಿ ಅವ ಅತ್ಯಂತ ಕೋಪ ಇರುವಂತ ಮುನಿ
ಕುಣಂತೆರೆ
ಕುಂತಿ ಒಬ್ರು ಮನಿಂದ ಸೇವೆ ಮಾಡ ಸ ಒಬ್ಬ ರುಷಿ ಸೇವೆ ಮಾಡಿರುತ್ತೆ. ಅವ ಹೊರ ಕೊಟ್ಟಿರ್ತಾನ ಐದ್ ವರ ಕೊಡ್ತ ನಿಗ
ಹ್ಮ
ಐದು ಐದು ಮಕ್ಕ
ಡಿಸಟರ್ಬ ಅಲ್ಲ ನೋಡ್ರಿ ಎಲ್ಲಿದ್ರಿ ಹಾಸ್ಟೆಲ್ದಾಗ ಹುಡುಗರು ಚಿರಳ್ಳ
ಮರತವ್ರೀ ಅವ್ರ ಹಂಗ ಸುಮ್ ಸುಮ್ನೆ ಬಂದ್ ಬಂದ್ ಮಾಡ್ತಾರೆ ಗೊತ್ತ ನಮ
ಬೇಕತ್ಲೆ ಮಾಡ್ತಾರೇನ್ರಿ,
ಹ್ಮ್ ನೋಡ್ರಿ ಕುಂತಿ ಐದ್ ವರ ಸಿಕ್ಕಿರ್ತವಲ್ಲ ಐದು ಐದ ಮಕ್ಕಳನ ಪಡ್ಕೋಬೋದಾಗಿರ್ತಕ್ಕೆ ಐದ ದೇವತೆಗಳನ ಐದ್ ದೇವತೆಗಳ್ನ ಆರಾಧ ಮಾಡಗಸಿಂದ ಅವ್ರಂದ ಐ್ ಮಕ್ಕಳನ್ನ ತಗೋಬೋದು ಇದಾದ್ರೂ ಗೊತ್ತದಲ್ರಿ ನಮಗ
ಅಂದ್ರ ಆ ಕುಂದಿಯಾನ ಪ ಇ ಕು ಿ ಇದಗ ಯಾವ ಅಂದ್ರಕ್ಕ ಏನ ಜಾಕ ಆಡ್ತಿರ್ತಳತ್ರಿ ಇದು ನಾ, ಹಾ ಒಂದು,
ಹ್ಮ್ ಏನಂತ ಮಾಡ್ತಾಳ ಈಗ ಋಷಿ ಹೇಳಿದ್ದು ವರ ಸರಿ ಅಾದೇನ ಇ ಅ ಚಕ್ ಮಾಡ ಮದ ಆಗಿರಲ್ಲ, ಅದು ಲಾಸ್ ಗ್ರ ಅದು ಐದು ಮಂದಿ ಹಚ್ುವಲ್ಲ ದ್ರೌಪದಿನ ಹಂಚುವೋರ ಅಂತ ಹೇಳ್ತಾಳಕ ದ್ರೌಪದಿನ ಸ್ವಯಂವರದಿಂದ ಅರ್ಜುನ ಗೆದ್ಕೊಂಡು ಹೋಗಿರ್ತಾನ ಹ್ಮ
ನಾು ನಮ್ಮ್ ಹೆಣ್ಣು ಹುಡ್ಕೊಂಬಿನ ಇದು ಅವ್ರ ಹಂತಲ ಇದು ಐದು ಅಕಿ ಅಕಸ ಇರ್ತಲ್ರಿ.
ದ್ರೌಪದಿ ರೀ ದ್ರೌಪದಿ ದ್ರೌಪದಿ ದ್ರೌಪದಿನ ಅರ್ಜುನ ಅಜುನ ಗೆದ್ಕೊಂಡ್ ಹೋಗಿರ್ತಾನ ಸ್ವಯಂ ವರದಿಂದ
ಹ
ಆಕೆ ಜ್ಞಾನ ಕುಂತರ್ತಾಳ ಕುಂತೆ ಹಿಂದ ತಿರುಗಿ ನೋಡೋದೆಲ್ಲ ಅವಾಗ ಏನಂತರ ನಕುಲ ಏನ್ ಸಹ ಕುಲಾಯನ್ಸಂದ ಯಾರು ಒಬ್ಬ್ರ ಅಂತಾರ ನಾವ್ ಒಂದ ಹಣ್ಣ ತಂದಿವಿ ಅಂತ ಹೇಳ ಉರ ಅವಾಗಂದ್ಬ ಬಿಡ್ತಾಳಕ್ಕೆ ನೋಡ್ಲಾರ್ರದೆ ನೀವು ಏನೇ ತಂದ್ರ ಐದು ಮಂದಿ ಒಳಗೆ ಹಂಚ್ಕೊಂಡ್ ಬಿಡ್ರಿ ಅಂದ ಬಿಡ್ತಾವ ತಾಯಿ ಅಜ್ಞಾನ ಮೀರಕ್ ಆಗಲ್ಲ ಆ ಒಂದು ಮಾತಿಂದ ಐದು ಜನ ಏನ ಮದ್ವೆ ಆಗೋ ಪರಿಸ್ಥಿತಿ ಬರುತ್ತೆ ಕೃಷ್ಣ ಹೇಳ್ತಾನನೆ ಅದ ಆಕ್ಚುಲಿ ದ್ರೌಪದಿ ಮ ಮದ್ಯಾಗ ದ್ರೌಪದಿ ಹುಟ್ಟತಿರ್ತಾಳೆ ಅಗ್ನಿಯಿಂದ ಹುಟ್ಟಿರ್ತಾಳ ಆ ಟೈಮಿಗೆ ಅವ್ರ ತಂದ ಇತಾನ ಅವ್ರ ತಂದೆ ಏನ್ ಕೇಳ್ಕೊಂಡಿರ್ತಾನೆ ಗೊತ್ತ ಹಾ
ಹಾ ರೀ
ತಂದೆ ಆಕ್ಚುಲಿ ಒ ಮಗನ ಕೇಳ್ಕೊಂಡಿರ್ತಾನೆ ಮಗ ಸಿಗುತ್ತ ನಾ ಆಮೇಲೆ ಮಗನ ಜೊತೆ ಒಂದಂದು ಮ ಮಗಳು ಬಂದೇ ಬರ್ತದ ನೀ ಬೇಡ ಅಂದ್ರರು ಅಂತ ಹೇಳಿರ್ತಾರ ಅವಾಗ ನನ್ನ ಮಗಳು ಬೇಕು ಗಿಲ್ಲ ಅಂತ ಮಗಳ ನನ ಬೇಕಾಗಿತ್ತ ಅಂದ್ರೆ ಅಕ್ಕಿಗಿ ಇಡೀ ಜಗದೊಳಗಿರೋ ಎಲ್ಲಾ ಶಾಪ ಅಕ್ಕಿಗೆ ಸಿಗ್ಲಿ ಎಲ್ಲಾ ಕಷ್ಟ ಅಕ್ಕಿಗೆ ಬರ್ಲಿ ಎಲ್ಲಾ ನೋವುಗಳು ಅಕ್ಕಿಗೆ ಸಿಗ್ಲಿ ಕೊಡಕ್ ಆಾಗುತ್ತ ನಿನ್ ನಿಮ್ ಕಡೆಯಿಂದ ಅಂತ ಮಗಳನ ಅಂತ ಕೇಳ್ತಾನ ಅದು ಅಗ್ನೆ ಬಂದ್ ಬಿಡ್ತೆ ಆ ಟೈಮಿಗೆ ಆಕಿನ ಜೀವನ ಅದೇ ರೀತಿ ಆಗುತ್ತೆ ಎಲ್ಲ ನೋವುಗಳು ಜಗತಾ ಎಲ್ಲಾ ನೋಗಳು ಎಲ್ಲಾ ಕಷ್ಟಗಳು ಆ ರೀತಿ ಎಲ್ಲ ಅನ್ಭವಿಸಸ್ತಾಲೆ
ಕರೆ ರಿ
ಅದು ಇದು ಸೀರೆ ಎಳಿತಿರ್ತನ್ ಆದ್ರೂ ಸೀರೆ ಅದು ಇದು ಆಗ್ತಿರ್ಲ ಕೃಷ್ಣ
ಹಾ ಅದ್ರ್ರು ಹ್ಮ್ ಅದು ಅದು ನಿಜ ಆದ ಬಿಡ್ರಿ ಅದು ನಿಜ ಆದ ಸೀರೆ ಎಷ್ಟು ಹೇಳಿದ್ರೆ ವಿಶಾನ ಎಲಕೊಂಡು ಕಳ್ಕೊಂಡ್ ಬರ್ತಾನ ಅನ ಕದಲ ಇಡಕೊಂಡು ಎಳಕೊಂಡು ಬಂದು ಎಲ್ಲಾ ಬಟ್ಟೆ ನಿರ್ವಸರ ಮಾಡಂತ ಇರ್ತಾರ ಅ ಅಲ್ಲಿ ಆ ಸಭೆೊಳಗ ಎಲ್ಲರ
ಅದು ನ ಹಾಕಿ ಇದು ನ ಅವನ್ ದುರೋದನ ನೀರ ಬಿದ್ದಿರ್ತಾನಲ್ರಿ ನಕ್ಕಿಲ್ರಿ ಅವ್ರ ನಕಿರ್ತಾರೆ ಅದ್ರ ಸಂಬಂಧ ಈಕಿನ ಈಕಿನ ಬಂದ್ ನೋಡಿರ್ತಲ್ರಿ ಈಕಿನ ನಕ್ಕಲಾ ಅಂತ ಹೇಳಿ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ಕ್ರರಿ ಈಕಿಗಿ ದು ಇದು ದುಶಾಸನ್ ನನಗ್ ಹತ್ತನ್ ಮತ್ ದುರ್ಯೋದನ
ಆ ಸಮಯಕ್ಕೆ ಏನಾಗತ್ ಗೊತ್ತತರಿ ಹ ಆ ಸಮಯಕ್ಕೆ ಏನಾಗತ್ ಅಕೆ ಲಾಸ್ಟಗ ಒಂದ್ ಶಾಪ ಕೊಡ್ತಾಳಿ ಅದು ನೆರ್ವ ಅೆ ಆಗಲ್ಲ್ಲ ಆಮೇಲೆ ಶಾಪ ಕೊಡ್ತೇವೆ ಒಂದು ಏನ್ ಶಾಪ ಕೊಡತಾಳೆ ಗೊತ್ತ? ಆ ಸಭೆೊಳಗ್ ಯಾರ ಇರ್ತಾರ ಪ್ರತಿಯೊಬ್ರುೂ ಸಾಯ್ಬೇಕಂತ ಶಾಪ ಕೊಡ್ತಾರೆ ಪ್ರತಿಯೊಬ್ಬರುೂ ಸಾಯ್ಬೇಕಂತ ಅದ್ರಂಗೆ ಲಾಸ್ಟ್ ಕೃಷ ಏನ್ ಮಾಡ್ತಾನ ಗೊತ್ತಾ ಬಂದು ನಿಮ್ಮ್ ಪತಿ ದೇವ್ರ್ರ ಅವ್ರ ಮೇಲ ಅವ್ರ ಐದ ಮಂದಿ ಅನ್ನದ್ರ ಕಡ ಅವ್ರ ಐದು ಮಂದಿ ನ ಆದ್ರ್ ಬಿಡೋ ಅಂದ್ಮೇಲೆ ಅವ್ರ ಐದು ಮಂದಿ ಮೇಲೆ ಶಾಪ ತಗಿತಾಳೆ ಆ ಸಭೆ ಒಳಗೆ ಯಾರ ಇದ್ರು ಎಲ್ಲರೂ ಯುದ್ಧದೊಳಗೆ ಸಾಯ್ತೀರೆ ಎಲ್ಲರು ಯುದ್ಧದೊಳಗೆ ಸಾಯ್ತಾರೆ ಯುದ್ದ ಆದ್ಮೇಲಾದ್ರೆ ಸಾಯ್ತಾರೆ ಪ್ರತಿ ಒಬ್ರು ಸಾಯ್ತಾರೆ ಪಾಂಡವ್ರರಿಗೆ ಗೆಲ್ತಾರೆ ಲಾಸ್ಟ ಗೆ ಈದು ಪಾಂಡವರ ಅವ್ರ್ ಐದ್ ಜನ ಉಳಿತಾರೆ ಇದ್ರ ಎಲ್ಲರೂ ಸಾಯ್ತಾರೆ ಅದು ದ್ರೌಪದಿಯ ಶಾಪ್ ಅದು
ಅದ್ರ ಅಷ್ಟ್ ಅಂದ್ರ ಅಷ್ಟು ಪವರ್ಫುಲ್ ಆದ್ರೆ್ರ ಪ್ರದೇಶ
ಶಾಪ ಅಂದ್ರೆ ಯಾರು ಸುಮ್ನೆ ಕೊಡಲ್ಲರಿೀ ಶಾಪ ಆಕ್ತಿನಂತದ್ ಮಂತ್ರ ಇರ್ತ ಏನೇ ಇರ್ತ ಅವ್ರು ಕಲ್ತಿರೋಂತ ಶಾಪ ಸುಮ್ ಸುಮ್ನೆ ಯಾರು ಕೊಡೋದಿಲ್ಲ ಎಷ್ಟೇ ದೊಡ್ಡ ತಪ್ಪ ಅ್ರನೆ ಯಾರು ಶಾಪ ಕೊಡೋದಿಲ್ಲ ಹೇಳ್ಬೇಕಾದ್ರರು ಮನಸಿಗೆ ತಾಳಾರದೆ ಅಷ್ಟ ಅಷ್ಟೊಂದು ನೋ ಅನುಭವಿಸ ಪೂರ್ತಿ ಮೀರಿ ಹೋದಾಗ ಆ ರೀತಿ ಶಾಪಗಳು ಕೊಡತಾರ ಹ್ಮ್ ಮತ್ತ
ಆದ್ರೂ ಮಹ ಮಹಾಭಾರತ ಬಗ್ಗೆ ಅದು ಬಾಳ ಕಲ್ದಂಗ ಕಾಣ ಮಹಭಾರತ ರಾಮಾಯಣ ಬಗ್ಗೆನನು ಗೊತ್ತಿದರು ನಿಮ್ಗೆ
ರಾಮಾಯಣ ಬಗ್ಗೆನೂ ಗೊತ್ತಾದ್ರಿ
ಹೇಳತ್ತರಿ ಮತ್ತೆ ಪನ್ದಾಗ ಹ ಧನ್ಯವಾದಗಳು